ಹಲೋ ಹೇಳ ಅಣ್ಣ
ಹ ಸರ
ಎಲ್ಲಿಿದೆ ಪಾಯಪ್ಪಾ
ಇಲ್ಲಿ ಹಸ್ಲಗಿದ್ದೇನ್ರೀ ನೀವು
ನಾವು ಇಲ್ಲಿ ಸ್ವಲ್ಪ ಬಸ್ಟ್ಯಾಂಡ್ ಕಡೆ ಬಂದಿದ್ದೇನಾ
ಯಾಕ್ರೀ
ಮನೆ ಕಡೆ ಹೋಗ್ತಾ ಇದ್ದೀನಿ
ಮನೆ ಕಡೆ ಅಂದ್ರೆ ಊರ್ ಕಡೆಗಿರಿ
ಊರ್ ಕಡೆ ಎಲ್ಲ ಶಾಪ್ರ ಮನೆ ಮನೆ ಒಂದು ಮನೆ ನೋಡಿದ್ದೇನೆ ಬಾಡಿಗೆ ರೂಮ್ ಬಿಟ್ಟಿದ್ದೇನೆ ಮನೆ ನೋಡಿದ್ದನೆ ಮನೆ ಹೋಗ್ತಾ ಇದ್ದೇನೆ
ಹೌದ್ರೀ ಎಟದೀ ರೂಮ್ ರೆಂಟ್ ಬ ಮನೆ ರೆಂಟ್
ಫಿಫ್ಟಿೌಸ್ ಅಡ್ವಾನ್ಸ್ ಅ ಎಲ್ಲ ಕಾಸ್ಟ್ಲಿ ಅದಪ್ಪಾ
ಹೂ ಚೆನ್ನಾಗಾದ್ರೆ
ಚೆನ್ನಾಗ ಅದಪ್ಪಾ
ಎ ಸ ಅವ ಇಪು ರೂಮ
ಒನ್ ಬಿ ಎಚ್ ಕೆ
ಹಾ ಹಾ ಇಲ್ಲಿ ಫರ್ಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್
ಹಾಗೆ ಫಸ್ಟ್ ಫ್ಲೋರ್
ಯಾವ್ ಏರಿಯಾ ರಿ
ಲಕ್ಷ್ಮೀ ನಗರ
ಇಲ್ಲಿ ಬರ್ತತ್ರಿ ಅದ-
ಅದು ಬಸ್ ಸ್ಟಂಡದಿಂದ ಒಂದಂದು ಕಿಲೋಮೀಟರ್ ಬೀಗುಡಿ ರೂಟ್
ಹಾ ಹಾ ಹಾ ಬೇಗುಡ ಅಂದಾರ ಯಗಡೆ ರೈಟ್ಗೆ ಹೋಗಬಕ ಲೆಫ್ಟಗ್ರಿ
ಲೆಫ್ಟಿಗ
ಅಮ್ರೆ ಕಡೆ ದಿಕ್ಕಿ ಕಡೆಗ್ರೀ ಅಂದ್ರೆ ಬೀಗುಡಿ ನಾ ಮುಂದತ ಈ ಕಡೆ ಹಿಂದಕ ಅದ ಏನ್ರದ
ಇ ಒಂಚೂರು ಸ್ವಲ್ಪ ಹಿಂದೆನೆ ಅಷ್ಟೇ
ಅಂದ್ರ ಇಲ್ಲಿ ಇದು ಸಂಗಳೂರುಣ್ಣ ಟೌನ್ ಅಲ್ಲ ನೋಡ್ರಿ ಅಲ್ಲಿ
ರೈಟ್ ರೈಟ್ ಸಂಗೊಳ್ಳಿ ರಾಯಣ ಸ್ವಲ್ಪ ಮುಂದೆ ಆಗ್ತದೆ ಸ್ವಲ್ಪ ಹಿಂದೆನೆ
ಸರಿ ಸರಿ ಸರಿ ಇದು ಐಸ್ ಕ್ಟ್ರ್ರೀ
ಹಾ ರೈಟ್ ಐಸ್ ಫ್ಯಾಕ್ಟ್ರಿ ನೋಡಬಾ ಮಿಸ್ಬಾ ಐಸ್ ಫ್ಯಾಕ್ಟ್ರಿ
ಹ ಅದ್ರ ಮೇಲೆ ಅದಾವಳ್ರೀ ಹ ಅದ ಏನ್ ಚೆನ್ನಾಗ್ಯದಾವ್ರ ಹಾ ಐದ್ ಸಾವಿರ ಎ ಮ ಮತ್ತ ಇನ್ನೊಂದಿದ್ರರು ನೋಡ್ರಿ ಗ ನಮಗ ಬೇಕಾಗಿತ್ತ ಸ್ಟಿಗೋಸ್ಕರ
ಸ್ಟಡಿಗೋಸ್ಕರ ರೂಮ್ ಸಿಗ್ತಾವ ಬಟ್ ಫ್ಯಾಮಿಲಿ ಮನೆಗಳ ಸಿಗ್ತಾವ ಕ್ರೆ ಸೂಡೆಂಸ್ಗ ಅ್ರ ಅಷ್ಟ ಕಾಸ್ಲಿ ಆಗ್ತದ
ಹ
ನೀ ನೋಡ್ರಿ ಮತ್ತ ನೀವು ನಾವ್ ಮೂರ್ ನಾಲ್ಕ್ ಜನ ಆಗಿ ಒಂದ್ ಫ್ಯಾಮಿಲಿ ಮನೆ ಹಿಡ್ಕೋತೀನಿ ಅಂದ್ರೆ ಕೇಳ್ತೀನಂತ ಬಟ್ ಚೆನ್ನಾಗ್ ಓದ್ಬೇಕೇು ನೀವವು ರೂಮ್ ಅಲ್ಲಿ ಇಕೊಂಡು
ನಿಮ್ಗೆ ನ್ ಅದಕ್ಕೋಸ್ಕರ ತಗೊಂಡು ಹೇಳ್ತೇವ್ರೀ ಮತ್ತೆ
ಹ್ಮ್ ಕಮಿ ಸ್ಟಡಿ ಮಾಡ್ಬೇಕು ಚೆನ್ನಾಗ್ ಓದ್ಬೇಕು
ಹಾ ಸರ್ ಮತ್ ಅವಾಗಾಗ ಆತಾ ಇರ್ತರಿ ಮತ್ತೆ ಔಟ್ ಸೈಡ್ ಬರ್ತಾರ್ತಾರಿ ಜನ್ರು
ಹ್ಮ್
ಗ್ರೂಪ್ ಸ್ಟಡಿ ಮಾಡಕೋಸ್ಕರ ಅವಾಗ ಬರ್ತಾರೆ ಫ್ರೆಂಡ್ಸ್
ಅದೇ ಕಂಬೈನ್ ಸ್ಟಡಿ ಗ್ರೂಪ್ ಸ್ಟಡಿ ಆಯ್ತ ಹಾ ಆಯ್ತಪ್ಪ ನಿಮ್ಮ್ದು
ನಮ್ದು ಏನ ಆಯ್ತಿ ಜಸ್ಟ್ ಕಂಬೈನ್ ಸ್ಟಡಿ ಆದಾಗ ನನ್ ಪಳಿತಾರ ದೀರ್ಘ ಕಾಲಕ್ಕ
ಹೌದು ಹೌದು ಇವಾಗ ನೋಡು ಏನ್ ವಿಷಯ ಆಗ್ತಾ ಇದೆ ಅಂತಂದ್ರೆ ಕ್ಮೆಂಟ್ ಸ್ಟಡಿ ಆಯ್ತು ಸ್ಟಡಿ ಮಾಡೋದಾಯ್ತು ಶಾಲಾ ಶಿಕ್ಷಣ ಆಯ್ತು ಎಲ್ಲ ದುಡ್ಡು ಎಲ್ಲ ಯಏನ್ ಕೊಡ್ತಾರೆ ಹೇಳು ತಂದೆ ತಾಯಿ ಕೊಡ್ತಾರೆ ತಂದೆ ತಾಯಿ ಕೊಡ್ತಾರೆ ಇಲ್ಲ ತಂದೆ ತಾಯಿ ಕೊಟ್ಟಿದಾದ್ ನಂತತ್ರ ತಂದೆ ತಾಯಿಗೆ ನಾವು ಉನ್ನತವಾದ ಒಂದು ಹುದ್ದೆಯಲ್ಲಿ ಹೋದಾದ ನಂತರ ಅವ್ರರಿಗೆಲ್ಲ ಯಾರು ನೋಡ್ಕೊಳ್ಬೇಕು ನಾವೇ ನೋಡ್ಕೊಳ್ಬೇಕು
ನಾವವು ನಾವೇ ನೋಡ್ಕೊಬೇಕ್ರಿ
ನಾವ್ ಏನೋ ಲೈಫ್ ಸಟ್ಲ್ ಆಐತೆ ಅಂತ ಹೇಳ ನಾವುದ್ ಮದುವೆಯ ನಂತ್ರ ಹೋಗ್ಬಿದ್ರೆ ಏ್ಗರೋ ತಂದೆ ತಾಗಿಲ್ಲ ಯಾರು ನೋಡ್ಕೊಳ್ತಾರೆ
ಹೌ ಸರ್ ಅವ ಅವ್ರ ಪಿಂಚಣಿ ರೊಕ್ಕ ಬರ್ತವ್ ಸರ್ ಅವ್ರು ನೋಡ್ಕೋತಾರತಂತಾವ
ಇಲ್ಲ ಪಿಂಚಣಿ ರೊಕ್ಕ ಕೊಡ್ತಾರೆ ಬಿಡು ಹಂಗಂದ್ರೆ ಮತ್ ಅವರುನು ಅವ್ರ ಲೈ್ ನೋಡ್ಕೊಂಡ್ ಹೋಗಬೇಕಲ್ಲಾ ನಿಮ್ ಏನ್ ಅಕ್ಕೋಸ್ಕರ ನೋಡ್ಕೋಬೇಕು ಅಲ್ಲ ನೀವು ದುಡತಿರಲ್ಲ ವಯಸ್ಸನಲ್ಲಿ ಎಲ್ಲ ದುಡಿತೀರಲ್ಲ ತಂದೆ ತಾಯ ಇಬ್ಬರೇ ವಜ್ಯ ಹ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜದಲ್ಲಿ ಏನಾಗ್ತಿದೆ ಅಂತಂದ್ರೆ ಓದಿದವರು ಬರ್ದಿದ್ರರು ಈ ರೀತಿ ಮಾತಾಡಿದ್ರೆ ಅನ್ ಎಜುಕೇಟೆಡ್ ಚೆನ್ನಾಗ ಅವ್ ಯಾಕಂದ್ರೆ ಹಳ್ಳ ಹೊ ಮಿ ನೋಡ್ಕೊಂಡ ತಂದೆ ತಾಯಿ ನೋಡ್ಕೊಂಡ ಹೋಗತ ಇದ್ದಾರೆ
ಇಲ್ಲ ಸಾರ್ ನೀವು ಅವ್ರರು ನೋಡ್ಕೋಾರಂದ್ರೆ ನಾವು ನೋಡ್ಕೋ ಇಲ್ಲಾಂದ ಪಿಂಚಣಿ ಗೌರ್ಮೆಂಟ್ ರೊಕ್ಕಕ ಅಂತ ಇದೇ ಇರತ್ ಅಂತ ಹೇಳಿದ್ರಿ ಅಂತರ ನಾವೇನು ಬಿಡುವಂತ ಪ್ಲಾನ್ ಏನ್ ಇಲ್ರರು ದುರಾಶ್ರಮ ಬಿಡಕ್ಕೆ. .
ಇಲ್ಲ ಅದ ಪಿಂಚಣಿ ಅದು ಎಷ್ಟು ಬರೋದು ಎಷ್ಟು ಇಲ್ಲ ಬಟ್ ಒಳ್ಳೇದು ಕೆಟ್ಟ್ದ ಈಗ ವಯಸ್ಸಾದ ತಂದೆ. ಈ ನವು ಕಣು ಮುಂದೆ ಇದಬ ಬಿಟ್ಟು ಚೆನ್ನ ನೋಡಬೇಕಲ್ಲ.
ಹಏ ನೋಡ್ಕೋಬೇಕ್ರೀ.
ಪಿಂಚಣಿ ದಿಂದ ಎಲ್ಲಾನೂ ಮಾಡೋದಕ್ ಸಾಧ್ಯ ಇಲ್ಲ ಪ್ರೀತಿ ಅದು ತೋರ್ಸೋದೆಲ್ಲ ತಂದೆ ತ ಪಿಂಚಣಿ ತೋರಿಸಸೋ ಸಾಧ್ಯನ.
ಇಲ್ಲ ಏನ್ರರಿ ಹಾಗದ ಹಾಗೇನ್ರಿ.
ಇದೇ ರೀತಿ ಒಬ್ರು ನಮ್ಮ ಕಾಲೇಜ ಅಲ್ಲಿ ಕಾಶಿನನಾಥ್ ಅತೀಕ್ ಸರ್ ಅವರು ಅಂತ ಹೇಳಿ ಇದು ಹೇಳ್ಬಿಟ್ಟು ಅವರಿಗೆ. ಮಗನಿಗೆ ಚನ್ನಾಗ ಓದ್ಸಿದ್ರು. ಮೇಲೆ ನೀಟ್ ಮಾಡಿ ಎಂ ಬಿ ಎಸ್ ಮಾಡಿ ಎಂ ಡಿ ಎ ಮಾಡ್ಕೊಂಡು ಅಮೆರಿಕಾ ದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ ಬಟ್ ತಂದ ನೋಡ್ಕೊಳ್ಳರು ಯಾರು ಇಲ್ಲ.
ಇವಾಗ ಅಮೇರಿಕೆಗೆ ಹೋದ್ರಾ?
ಅಮೆರಿಕದಲ್ಲಿ ಮಗ ಶೋಷಿ ಉಳ್ಕೊಂಡಿದ್ದಾರೆ ತಂದೆ ತಾಯಿ ಇಲ್ಲಿ ಇಂಡಿಯಾದಲ್ಲಿ ಬಿಟ್ಟು ಹೋಗಿದ್ದಾರೆ ಬಟ್ ಯಾರಿಗೆ ನೋಡ್ಕೋಬೇಕು ಅವರು? ಹ ಪಾಪಾ.
ಹೌದ ಸರ್ ಮತ್ತ ಹೌದೇನು ಮೊನ್ನೆ ಮದವೆ ಆಯ್ತಂತ.
ಅದೇ ಮದುವೆ ಆಯತ್ತ್ತ ಹೆಣತಿ ತಗೊಂಡ ಅಮರಿಕ ಸೆಟಲ್ ಆಗ್ಬ ಬಿಟ್ಟಿದ್ದಾರೆ. ಬಟ್ ತಂದೆ ತಾಯಿ ಇವಾಗ ಕಣ್ಣೀರ್ ಹಾಕ್ತಾ ಇದ್ರು, ಏನ್ ಸರ್ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಬೆಳೆಸಿದೆೇವು ನಮ್ ಮುಂದ್ಬಿಟ್ಟು ಮಗ ಅಮೆರಿಕ ದೇಶದಲ್ಲಿ ಸಟಲ್ ಆಗಿದ್ದೇನೆ ಬರೋದಿಲ್ಲ ನಾನು ಅಂತಾನೆ ನಾವೆಲ್ಲ ಹೆಂಗ್ ಮಾಡ್ಬೇಕು ಸರ್ ನಮ್ಗೆಲ್ಲ ಯಾರು ನೋಡ್ಕೊಳ್ತಾರೆ. ತ ಹೇಳ್ತಾ ಇದ್ರಪ್ಪ.
ಅವ್ನ ಯಾಕೆ ಕಳ್ಸಬೇಕು ಸರ್ ಅಮೇರಿಕಕ್ ಫಸ್ಟ್ ಆಫ್ ಆಲ್.
ಅಂತ ಹೇಳಿ ಇದು ಮಾಡಿದ್ದಾರೆ ಬಟ್ ಅವ್ರು ಏನ್ ಮಾಡೋದು ಪ್ರೀತಿ ಪ್ರೇಮ
ಅಲ್ಲ ಸಾರ್ ಓದ್ಲಿ ಅಂತಾನೇ ಒದ್ಲಿ ಜಾಬು ಇಲ್ಲೇ ಮಾಡ್ಕೊಂಡಿತ್ತಾನೆ ಮಾಡ್ಕೊಂಡಿದ್ದ ಮತ್ತೆ ತಲಿಯಾಕೋಗದು.
ಇಲ್ಲ ಇವಾಗ ತಂದೆ.
ಅದೇನು ಗೌರ್ಮೆಂಟ್ ನೌಕರಿ ಸಾರ್ ಅಲ್ಲಿ ಹೋಗಲಿಕ್ಕೆ ಅದೇ ಪ್ರೈವೇಟ್ ಅಲ್ಲಿ ಮಾಡ್ತಾರ ಅಲ್ಲಿ ಮಾಡಿ.
ಅದೇ ಇವಾಗ ಬುದ್ಧಿ ಬರೋದ್ಕಿಂತ ಮುಂಚೆನನೆ ತಂದೆ ತ ಎಲ್ಲಾ ಚೆನ್ನಾಗಿ ಓದಸಿರ್ತಾರೆ ಬುದ್ಧಿ ಬಂದ ಅದಾದ್ಮೇಲೆ ನಮ್ಗೆ ದೊಡ್ಡವರಾಗಿಲ್ಲ ನಾವು ನಮ್ಗೆ ನೀವೇನ್ ಹೇಳ್ತೀರಾ ನಮ ಏನ್ ಗೊತ್ತಾಗೋದಿಲ್ಲ ನಮ್ಗೆ? ಪ್ರಜ್ನೆ ಇಲ್ಲೇನು ನಾ್ ಮೆಚೂರ್ ಆಗಿದೇವು ಅಂತ ಹೇಳ್ಬಿಡ್ತಾರೆ ತಂದೆ ತಾಯಿಗೆ ಅವ್ರ ಮನುಷಿ ನೋವಾಗಲ್ಲ?
ಆ ಡಾಕ್ಟರ್ ಸಾರ್.
ಅಲ್ಲ ಡಾಕ್ಟರ್ಸ್ ಬಟ್ ಇದ್ದಾರೆ ಬಟ್ ಇಂಡಿಯಾದಲ್ಲಿ ಇದ್ ಬಿಟ್ಟು ತಂದೆ ತಾಯಿ ರೋಗಿಗಳ ಇಲ್ಲಿ ಒಂ ತರ ರೋಗಿಗಳ ಅವರು ಮತ್ತೆ ಅವ್ರಿಗೇನು ಪ್ರೀತಿಿಯ ಅದು ಸಿಗ್ಲಿಲ್ಲ ಅಂದ್ರೆ ಒಂರ ರೋಗಿಗಳ ತರ
ಹೌದು ಸರ್ ಹೌದು ಸರ್ ಅದ್ರಾಗ ಅದ್ರಾಗ ನ ಅದಿದ್ದೇ
ಮತ್ತೆ ಅದೇ ರೀತಿ ನಾವು ಕೂಡ ಏನೋ ಯಾರೋ ತಪ್ಪಪ್ ಮಾಡ್ತಾರೆ ನಾವು ತಪ್ಪ ಮಾಡ್ಬಾರದು ಸಮಾಜದಲ್ಲಿ ತಿಳುವಳಿಕೆ ಮೂಡಿಸ್ಬೇಕು. ಅ ಅವರು ಏನಂತಾರಂತೆ ಮಗ ಶೋಷಿ ಏನ್ ಹೇಳ್ತಾರಂತೆ, ಅನಾಥ ಆಶ್ರಮ ಸೇರಿಸ್ತೀವಂತಾರಂತೆ. ಅಂದ್ರೆ ಈ ರೀತಿ ಆಗಿದ್ರೆ ಸಮಾಜದಲ್ಲಿ ಅನಾಥಾಶ್ರಮ ಇದಕ್ಕೋಸ್ಕರೇನಾ? ತಂದೆ ತಾಯಿ ಓದಿಸಿ ಇವರು ಫಾರಿನ್ ಹೋಗಿ ಸೆಟ್ಲ ಆಗದು ತಂದೆ ತಾಯಿ ಅನಾಥ ಆಶ್ರಮದಲ್ಲಿ ಉಳ್ಕೊಳ್ಳೋದಕ್ಕಾ?
ಇಲ್ಲಾರ ಇಲ್ಲ ಇಲ್ಲ ಏನ್ ಮಾಡ್ತರ ಸರ್ ಆಗ ಮಾಡೋರಗ್ ಏನ್ ಮಾಡಕ್ ಆಗತ್ತೆ.
ಅದಕ್ಕೆ ಚಿಕ್ಕವರಿದ್ದಾಗ ಏನಿದೆ ಅಂದ್ರೆ, ನಮ್ಮ ಗಾದೆ ಮಾತು ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಹ ಗಿಡವ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳಿ ಅದಕ್ಕೆ ಚಿಕ್ಕೋರಿದ್ದಾಗ ಒಳ್ಳೆಯ ಮಕ್ಕಳಿಗೆ ಕಲ್ಚರ್ನ್ನ ಕಲಿಸಬೇಕು. ಕೆಲವು ಸತ್ಯ ಸಂಗತಿಗಳನ್ನ. ತಿರುಸು ಇವತ್ತ ನೀವು ನಮಗೇನೋ ಬಿಟ್ಟು ಹೋಗಿರಬಹುದು ನಾಳೆ ಅವ್ರರಿಗೆ ಅವ್ರ ಮಕ್ಕಳು ಕೂಡ ಬಿಟ್ಟು ಹೋಗತಾರೆ ಇದೇ ರೀತಿಯಗ್ರೆ. ನಮ್ಮ ಸಂಸ್ಕೃತಿ ಆಚಾರ ವಿಚಾರ ರೂಢಿ ನೈತಿಕತೆ ಸಂಭಂಧಗಳು ಮರಮಚಿ ಹೋಗ್ತಾವ ಏನಂತೀರಾ ನೀವು? ಸತ್ಯ ಇದೆ ತಾನೇ? ಹಾ ಹೋಗಿದ್ವಿ ಕಾಲೇಜನ್ ಹೋಗ್ತೀವಿ ಬರ್ತೀವಿ. ಹಾ ಹ.
ಮತ್ತೇನಂದ್ರೆ ಸರ್ ಮೇಡಮ್ ಇವತ್ತ.
ಅದಕ್ಕೆ ನಾವು ಕೂಡ ಎ ಮೇಡಂಮ್ಪಾ ಬರ್ತಾರೆ ಪಾಪ ಅವ್ರ ಕೆಲ್ಸ ಪ್ರಾಮಾಣಿಕವಾಗಿ ಕೆಲ್ಸ ಮಾಡ್ತಾರೆ ಯಾಕಂದ್ರೆ ಮೇಡಮ್ ಅವರು ತಮ್ಮ್ ಕ್ಲಾಸಸ್ ಅನ್ನ ನಾಲ್ಕೈದು ಕ್ಲಾಸಸ್ ಅನ್ನ ತಗೊಳ್ತಾರೆ ಕಾಲೇಜಿನ ಪ್ರಿನ್ಸಿಪಾಲ್ರು.
ಇಲ್ಲ ಸರ್ ಮೊನ್ನೆ ನಾವು ಈಡೆ ಮೊನ್ನೆ ಮೊನ್ನೆ ನಾವು ಈಡೆ ಹೋಗಿ ಹವಲ್ಲಾ
ಹೌದು ಹೌದು ಮೇಡಮ್ ಅವರು ನನಗ್ ಹೇಳಿದ್ರು ಏನ್ ಸಾರ್ ನನ ಚಳ್ಳೆ ಅದೇ ಸರ್ ಅವರು ನನಗ ಸೊ ಮೇಡಮ್ ಅವರು ಅಂದ್ರು ಏನ್ ಸಾರ್ ನೀವು ನನ್ಗೆ ಚಳೆಯಾಣ ತಿನ್ಿಸಬಿಟ್ಟು ಹೋಗಿದ್ದೀರಾ ಅಂತಂದ್ರು ಇಲ್ಲ ಮೇಡಮ್ ನಾನೇನ್ ಚಳ್ಳೇಹಣ್ಣು ತಿನ್ಿಲ್ಲ ನಮ್ಮ ಮಾಯಣ್ಣದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಇತ್ತು ಅದಕ್ಕಸ್ಕ ಹೋಗಿದೀ ಮೇಡಮ ಅಂತ ಹೇಳಿದ್ದನೆ ಮೇಡಮ ಅವರಿಗೆ
ಆ
ನಿನಗ ಏನಾದ್ರದ ಅಂದ್ರ ಮೇಡಮ್ ಅವರು ಇಲ್ಲಲ್ಲ ಮಾರನೇ ದಿನ ಏನ್ ಬೆಳಿಗ್ಗೆ ಕೇಳಿದ್ರ ನಾನ ಎಕ್ಸಾಮ್ ಹೋಗಿದ್ದೆ ಏನ್ ಸರ್ ಇಂಟಿಮೇಷನ್ ಮಾಡ್ದೆ ಹೋಗಿದಿರ ನೀವು ಅಂತ ಹೇಳ್ಬಿಟ್ಟು ಇಲ್ಲರೆ ಏನ್ ಮೇಡಮ್ ಅವ್ರೇ ಹಗ ಅನಿವಾರ್ಯ ಕಾರಣ ಇತ್ತು ಹೋಗ್ಬೇಕಾಗಿತ್ತು ಯಾಕಂದ್ರೆ ನನ್ ಕಡೆಯಿಂದ ಏನು ಏನಾದ್ೂ ತಪ್ಪಗಿದೆ ಕ್ಷಮಿಸಿ ಮೇಡಮ ಅಂತ್ರೆ ಇಲ್ಲ ಸರ್ ಆ ರೀತಿ ಯೆ ದೊಡ್ ಮಾತಾಡ್ತಾರೆ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಇದೆ ನೀವು ಹೋಗಿ ತುಂಬಾ ಚೆನ್ನಾಗಾಯ್ತು ಸರ್ ನನ್ಗೂ ಕೂಡ ಸಂತೋಷವಾಯಿತು ಅಂತಂದ್ರೆ
ಹೌದ ಹೌದ ಹೌದು ನೀನ್ ತಪ್ಪು ಮಾಡಿದ್ದು ಉದಾಹರಣೆ ಸಾರ್ ಉದಾಹರಣೆ ಇಲ್ವೇ ಇಲ್ಲ ನೀವ ಏನಾದ್ರರು ಮಾಡ್ತಿೀರ ಅಂದ್ರೆ ಅದ್ರಿಂದ ಬಹಳಷ್ಟು ಯೋಚನೆ ಮಾಡೇ ಮಾಡ್ತೀರಾ ಅವ
ಅಯ್ಯಣ್ಣ ಅವ್ರೇ ನೋಡಿ ನಾವು ನಾವು ನಮ್ಮ ಮನಸ್ಸಾಕ್ಷಿಗೆ ಒಪ್ಪಿ ನಾವೇನ್ ನೋಡ್ಬೇಕು ಕೆಲಸ ಮಾಡ್ಬೇಕು ಯಾಾವದೇ ತಪ್ಪುಗಳನ್ನ ಮಾಡಬಾರ್ದು ಮಾಡೋದಕ್ ಹೋಗ್ಬಾರ್ದು ಹಾ ಈಗ ನೋಡಿ ಅಯ್ಯಣ್ಣನವ್ರೇ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತ ಹೋಗಿದಂಗೆಲ್ಲ ನಮ್ಗೆ ಕೆಲವೊಂದು ಸತ್ಯ ಸಂಗತಿಗಳನ್ನ ಅರ್ಥ ಆಗುತ್ತೆ ಅರ್ಥ ಆದಂಗೆಲ್ಲ ನಾವು ನಮ್ ತಪ್ಪ ನ್ನ ಏನೇ ಇದ್ರು ಕೂಡ ತೆಗೆ್ಕೊಳ್ಬೇಕು ನೀವು ಕೂಡ ಕೆಲವೊ್ ಬಾರಿ ತಪ್ಪ ಮಾಡಿದೀರ ತಿದ್ಕೊಂಡಿದ್ದೀರಾ ಮತ್ತೆ ಹ ಈಗ ಇಬ್ರಾಹ ಮಾಡ ಮಾಡ್ತಾರೆ ಕಾಲ್ ಮಾಡಿದ್ರು ಚೆನ್ನಾಗಿಂತೀಿನಿ ಸರ್ ಚನ್ನಾಗ್ ಓ್ತೀನಿ ಅಂತ ಹೇಳ ಹೇಳಿದ್ರು ಅವರು ಕೂಡ ನಿಿನ ಏನ ಅಯ್ಯಣ್ಣ ಹೆಂಗಿದ್ದಾನೆ ಸರ್ ಅಂತ ಕೇಳಿದ್ರು ಚೆನ್ನಾಗಿದ್ದಾನಪ್ಪಾ ಅವನೇನು ಇವ ಕೆ ಎಸ್ ಆರ್ ಟ ಸಿಲ್ಲಿ ಜಾಬ್ ಆಗ್ತಾದೆ ಚೆನ್ನಾಗಾನ ಅಂತ
ಆದ್ರ ಜಾಬ್ ಆಗ್ಲಿ ಸರ್ ಆಮ್ಯಾಗಿ ನೀವು ಮಾತಾಡ್ರಿ ಅಂತ ಇವಾಗ ಎಲ್ಲ ಸುಮ್ಮನೆ ನ್ೂ ಸೆನ್ಸ್ ಕ್ರಿಯೇಟ್ ಮಾಡಬ್ಯಾಡ್ರಿ ಅದ ಆಮೇಲೆ ಆಗ್ಲಿಲ್ಲ ಅಂದ್ರೆ ಬಹಳಷ್ಟು ತೊಂದರೆ ಆಗುತ್ತೆ ನಮ್ಗೆ ಮುಜುಗೋರ ಗಿಡ ಆಗ್ಬೇಕಾಗ್ತ
ಇಲ್ ನೋಡಿಯ ಅಯ್ಯಣ್ಣನವ್ರೆ ನಿಮ್ಮದು ಅದು ಏನ್ ಆಗ್ತಾ ಇದೆ ಅಂತಂದ್ರೆ ನಾವು ಯಾವತ್ತನು ಏನ್ ವಿಚಾರ ವಿಚಾರ ಮಾಡ್ಬೇಕು ಒಳ್ಳೇದನ್ನೇ ವಿಚಾರ ಮಾಡ್ಬೇಕು
ಒಳ್ಳೇದೇನು ಆಮೇಲೆ ಆದ್ಮೇಲೆ ಮಾಡಿರ ಅಂತೆ ಒಳ್ಳೇದಕ್ ಬಹಳಷ್ಟು ಟೈಮ್ ಇದೆ ಬಟ್
ಇವಾಗ ನೋಡಿ ಅಯಣ್ಣನವ್ರೇನ್ ನಾವು ನಿಮ್ಮ ವಿಷಯದಲ್ಲಿ ಸಂತೋಷ ವ್ಯಕ್ತಪಡಿಸಲಿಲ್ಲ ಅಂದ್ರೆ ಯಾರು ವ್ಯಕ್ತಪಡಿಸ್ತಾರೆ ಹೇಳಿ
ಬೇಡ ಸ ಬೇಡ ಬೇಡ ಅಂತ ದೊಡ್ಡ ಸಾಹಸ ಕೈ ಹಾಕ್ಬಿಡ್ರ ನಮ್ಗ್ಗೆ ನಾವೇ ಸಂತೋಷ ಇ ವಕ್ತಪಡಿಸ್ತೀವ್ರಿ
ಇದೇ ನೋಡಿ ಇದೇ ಸಮಸ್ಯೆ ನೋಡಿ ಚಿಕ್ಕೋರು ಇದ್ದಾಗ ಎಲ್ಲ ಕೇಳ್ತಿರಾ ಆಯ್ತಿ ದೊಡ್ಡೋರ ಆದ ನಂತ್ರ ಬೇಡ ಸರ್ ನಿಮ್ ಅದು ಬೇಡ ಇದು ಬೇಡ ಮತ್ತೆ ಮೊೆ ನಾನೇ ಹೋಗ್ಬಿಟ್ಟು ಎಲ್ಲ ನಿಮ್ ಜೊತಲಿ ಬಂದ್ಬಿಟ್ಟು ಪೇಪರ್ಸ್ ರೆಡಿ ಮಾಡ್ಬಿಟ್ಟು ಒಂದು ಸಂತೋಷ ಸಂಗ ಸಂಗತಿಯಿಂದ ನೋಡಪ್ಪ ಒಂದಿಷ್ಟು ಬಂದಲ್ಲ ಏನೊಂದು ಕೆ ಎಸ್ ಆರ್ ಟಿ ಜಾಬ್ ಆಗ್ತ ಅಂತ ಹೇಳಿದ್ರೆ ತಪ್ಪ ಮಾತಾಾಯ್ು
ಅದು ಆಗ್ಲಿ ಸರ್ ಆದ್ಮ್ಯೆ ನೀವು ಪೂರಾ ಅದೇನಂತತ್ರ ಡಿಜೆ ಮೈಕ್ ಸೌಂಡ್ ಹಚ್ಚಿಗಸ ಪ್ರಚಾರ ಮಾಡ್ರಿ ಆದಾಗ್ ಮಾಡ್ರಿ ಆಗ್ಲ ಅರ್ದಕಂತ ಮುಚೆ ಏನ್ ಮಾಡ್ತಿೀರಿ
ಚಿಕ್ಕವ್ರು ನಿಮ್ಗೆ ಗೊತ್ತಾಗ್ತಾ ಇಲ್ಲ
ಗೆದ್ದಾಗ ಖುಷಿ ಪಡಬಾರ್ದು ಸೋತಾಗ ದುಃಖ ಪಡಬಾರದು ಸಾರ್ ಯಾವ ರೇಜಾಗಿ ಹೋಗ್ಬೇಕು ಸೋಲ ಗೆಲುವಾದ ಇದ್ದ್ದೇಾರ
ನೀವು ನೀವು ಈ ಸದ್ಯದಲ್ಲಿ ಗೆದ್ದ ಗೆದ್ದಿದ್ದೀರಾ ಸೋತಿಿಲ್ಲ ಯಾಕಂದ್ರೆ ನೀವು ಗೆದ್ದಿರೋದ್ರ ನಮ ತುಂಬಾ ಸಂತೋಷದ ವಿಷಯ
ನಾವವು ಅದೇ ಹಳ್ತೀವಿ ಸ ಗೆದ್ದಾಗ ಖುಷಿ ಪಡಬಾರ್ದು ಸೋತಾಗ ದುಃಖ ಪಡಬಾರ್ದ ಯಾವ್ರ ಎಸ ಮೈಂಟೈನ್ ಮಾಡ್ಬೇಕ್ರಿ ಎರಡು ಸೋಲು ದುಃಖ ಮತ್ತು ಸುಖನ
ಇಲ್ಲಿ ಕೇಳಿಯ ಅಯ್ಯಣ್ಣನವರೇ ಸೋತಾಗ ಬೆನ್ನು ತಟ್ಟೋರ್ ಬೇಕು ಗೆದ್ದಾಗ ನಮ್ಮವರು ಕಂಡು ನಾವು ಖುಷಿ ಪಡ್ಬೇಕು ಅದು ನಮ್ಮ ನೇಚರ್ ಏನಂತೀರಾ
ನಮ್ಗೆ ಏನ ಅಷ್ಟು ಗುತಾಗದು ಸರ್ ಅಷ್ಟು ತಿಳ್ಕೊಳಕ್ಕೇನ ಇಲ್ಲ ನಮ್ಗೆ
ಅದಕ್ಕೆ ನೀವು ಅದಕ್ಕೆ ನಾನುಂದು ಗಾದೆ ಮಾತು ಹೇಳಿಲ್ವಾ ಆ ಆರಂಭದಲ್ಲಿ ನೀ ಹೇಳಿದ್ನಲ್ಲ
ಏನಂತರಿ
ಇನ್ನು ಕೆಲವೊಂದು ವಿಷಯಗಳಲ್ಲಿ ನೀವು ಇನ್ನುೂ ಮೆಚೂರ್ ಇಲ್ಲ ಇನ್ನ ಅಂದ್ರೆ ಅನುಭವ ಇಲ್ಲ ಹ ಹಾ ಅದಕ್ಕೆ ಕೆಲವೊಂದು ವಿಷಯಾರಗಳನ್ನ ನೀವ್ ಅರ್ಥ ಮಾಡ್ಕೊಳ್ಬೇಕು ಏನಪ್ಪಾ ನನ್ನ ಸಭಾಗಿ ಇಷ್ಟೆಲ್ಲಾ ಖುಷಿ ಪಡ್ತಾರಲ್ಲಾ ನಾನು ಇದೇಏನ್ ಖುಷಿ ಪಡ ಬಹುದಲ್ಲ ಅಂತಕ್ಕಂಥ ಒಳ್ಳೆ ವಿಚಾರ ಮಾಡ್ಬೇಕು ಯಾವತ್ತು ಯಾವತ್ನು ಅದು ನೆಗೆಟಿವ್ ವಿಚಾರ ಮಾಡ್ಬಾರ್ದು ಏನ್ಂತೀರಾ ನೀವು
ಕಾಲ್ ಉಂಟ
ಬಜ ತರ ಓಕೆ ಓಕೆ ಓಕ